ಹಲೋ
ಕಲ್ ಮಾಡಿದಲ್ಲ ಯಪ.
ಹಾ
ಯಾರ್ ಕನ್ಸಲ್ ಮಾಡಿದ ನೀ ಗುರು
ಹಾ
ಹ್ಮ್ ಮಾಡದು ಅದು ಹೇಳಿದೆ ಹಂಗಾಯದಂತ
ಯಾರಿಗೆ
ಹ ಬಾಕಿ
ಹ ಏನ ಬೈದ್ರಾನ
ವೇ ಇಲ್ವಾ
ಹ್ಮ
ಫಸ್ಟ್ ಅವ ನಮ ನಮ್ ಕದದಾವ ರೆಡಿ
ಹಾ
ಅವೇ ತಿಳ್ಕೊಂಡ ಏನು ಅಂದಿಲ್ಲ ಇವ ಈ ಅಂದಿಲ್ಲ ಹೌದಣ ನಲಾಗಿತ್ತು ಯಾರು ಹೇಳ್ಯಾರ ಚಂತಸದಾಗ ಬಂದ ಅಂತ ಹೇಳಿದೆ ಎಷ್ಟದಾಗ ಬಂದದ ನೋಡಣ ಹೇಳಿದೆ ಹ್ಮ
ರ ಸಾರ್ಪುರುತ್ತು
ಮತ್ತೆ ಇವಾಗ ಬಿದ್ದಾವಲ್ತಗ
ಭಾಯ್ತದು ಅವವ ಬ ಕಾತ ಮಾಡಕ ಬಾರ್ಲಾವಾವ ಹ ಒಂದು ಈ ಕೈಲಲಿ ಕೊಡಬೇಕಕ್ ಈ ಕೈಲಿಂದ ತಗೋಬೇಕಕ್ ಇಷ್ಟ ಆಗ್ಬಿಟ್ಟುಂಬೈತಿಲ್ಲ ನಡ ಬಾರ ಹಲ್ಲ ನಾನ
ಪಪಮ್ಮ ಹಲತ ಪಾಪ ಹಣಗತ
ಹಳಗ
ಹ್ಮ ಹ್ಮ
ಹಂಗ ಇತರ ಆಣಾ ತೆಂಗಿದಿದೆ
ಹ್ಮ
ಹಾ
ಹಾ
ನನ್ಗೆರ್ ತಂಬೈತೆ ಚಂದ್ರ
ಇಲ್ಲ ಅದು ಇದು ಓಪನ್ ಮಾಡ್ಬಟ್ರಿ ಸುಮ್ಮ್ನೆ ಏಳರು ರೂಪಾಯಿ ಅಷ್ಟು ನೋಡ್ರಿ ಅಂತ ಹ ನೀವ ಮಾಡ್ಕನ್ಪ್ಪ ಅದು ತಪ್ಪ
ಅದು ನನಗೆ ಗೊತ್ತಿರಲ್ಲದ ನನಗ ಅಷ್ಟ ಸುಮ್ಮನೆ ಇಟ್ಟಂಗ ಇಟ್ಟ ಆಮೇಲೆ ಮೈ್ಯ ಬಂದ್ ತಗದಲ್ಲ ಮೈ ತೈದ್ದಪ್ಪಾರಗಿದ್ ಮೆ ಈ ಬಿದ್ದ ನ ಹೆಂಂಗ ಆಡ್ತಾರ ಯಾಕ ಶಕಡೆ ತಗೋದ್ರ ಸಲಸರ ಅಕಡ
ರೊಕ್ಕನ್ ಬಿತ್ ಮತ್ತೆತವನ
ಹ್ಮ
ಅ ಬಯಾ ನಾ ಮಯ ಕಣಂಗಗೆಂದಿಲ್ಲ ನೋಡಿಲಿಗಾಯವಾಗಿಗೆ ಆಡೌನ್ ಮಾಡವರ್ಗೆ ಎಲ್ಲ ಯಾ ಆಟೋ ಪೇ ಅಂದ್ರೆ ಆ ಆಟೋಮೆಟಿಕ್ ಹಿರಿಗೆ ಆಯ್ತ ಎಷ್ಟಂಗ ಆಯ್ತಂಗಗೆ ತಕೊಂಡ್ರ ಅಂತಂದ ಸ ತೈಕ್ಷದ
ನೋಡ್ಬಾರಡ್ ಅಂತ ಒ ಮಾಡ್ಕೊಂಡು ಹಂಗಗೆ ಆತ
ಬಾಳ ಸವಾಸ ಬೆ
ಕ್ ಮಾಡಿದಲ್ದ
ಎಡ್ಡ್ ದಡ್ ಮಾಡ ಅವ ಆಯ್ ನೀ ನೋಡಿದ್ರ ಮತ್ತೆ
ಹ್ಮ್ ಹ್ಮ
ಹ ಆಯ್ತು ಅದಕ್ಕೆಲ್ಲ ಆಯ್ತು ಮೈ ಬೈ ಯಾರ್ಲ ಹಿಂಗ ಗೊತ್ತ ಅಟಟ್ಟ ಹೋಗ ಇರ್ತಿದೀ
ಹ
ಪೂಜಾರಲ್ಲಿದಲ್ ಬಾ ಪೂಜರು ಒಳ್ಳೆದನ ಕಟ್ಬೇಕು ಯಾವ ತ ಅಂದ್ರ
ಬಿರಿಯಾನಿ ಭಾ್ದ ತು ಅಲೆ
ಅರಾಮ್ ರೇ ಮೂವರ್ ತಿಂದಂದ್ರು ನಾನನ್ ಏನ್ ಜೀವಿಗ್ ಬಿಡಿ ತಿಂದ್ರ ನಮೈತೆ ಕೊಡ್ಸ ಹೆಸ್ರ ನಿರ್ತಂದ
ಅವಾರ ದಷ್ಟಟೆಕಲವತ
ಕೆವ ಬರ
ಅದ್ರ ತಿಂಿ ಮ
ಅತ ಯ ಆರಾಮ ಮಾಡಿನ ನ ಮನುಷ್ಯ ಒಟ್ಟಿ ಅಂತಂದ್ರಲ್ಪ ಅಗೆ
ಮತ್ತೆ ಇವಾಗ ಯಾವ್ ಮಾಡಿದನಾ ಮತ್ತೆ ಯಾಕ ಡಿಸಟ್ ಮಾಡಿದ ಮತ್ತೆ ಬರ್ದಾವ ಅಮೌಂಟ್
ಏ ಬ ಮಯ್ಯಂದ ಬರಲ್ಲ ಬರಲ್ಲ ಹೊೋಟ್ರನ್ಗೆ
ಹಾ
ಅವ್ ಸುಳ್ಳ ಅದ ನೀ ಬರಂತ ಅಕ್ಕಮ್ಮಟ್ ಬರಲ
ಹ
ನೀ ಮತ್ತೆ ಫೋನ್ ರೂಪಾಯ ಆಯಲ್ ರಕ ಮತ್ತೆ ಯಾವಾಗ ಹಿಂಗ ಏಳ್ನೂರು ರೂಪಾಯಿ ಆಟ್ರಿ ಮುಿ ಚಂದ್ರ ಮೈತಂತಂದ್ರ ಅಕ್ಕ ಹ್ಮ ಈ ರಕ್ಕ ಬರ್ತ್ ಪ್ರನ ಆಯ್ತದ
ಇ ಆ ಒತ್ತ ಮತ್ತ ಸುಮ್ ಸುಮ್ಮನೆ ಹೋದ್ರ ಹಂಗ ಫೇರ್ ಆತದ ಅದಕ್ಕೆ ಸುಮ್ಮನೆ ಇರ್ಲ್ ಬಿಡುಏ ತಿಿಂದಿಗೆ ಎಷ್ಟುೊಂದು ಕಲಸ ಮಾಡಿರ್ತರೋ ಒಂದೊಂದ್ ಸತಿ ಫೀಲ್ ಆಗ್ಬೇಡ ಅಂತ ಹೇಳಂತಲ್ಲ ಅದು
ಹಂಗಾದು ನಮ್ಮ ಎಡುಕ್ಕಾ ಸತ ಅಣತ್ತಗ ನಮಿದೆ ಬಿನ ಅಂದ್ರಿ
ಏನ್ ಪ್ರ ಇತ್ತೆ
್ಲ್ಪಿಲ್ಲ ಇರಿ ನರಿ ಕೆಟ್ಟಿದ್ದಿನ ನ ತಿ ಯಾರ್ ಶಕರು ಬಿಬಡದೆೆ
ಚಪ್ಪ ಚಪ್ಪಿಲ್ಬೇಕಾಗಿ ಅಂತ ಅರ್ದಾವ
ಹ್ಮ್ ಹ್ಮ್
ಹ ತಗೋತನಿ ಅಂತಂದ್ರೆ ಅವಾಗ ತಗೋತೀನ ತಗ ಅಂತ ಬಯಲಂತ ಹ ಇ ನಷ್ಟಲ್ಲ
ಯಕ್ಕ
ನಾನು ಹಕಿನ ಕೊಡ್ಂತಕಿ ಬೇಕಿಲ್ಲ ನನಗೆ
ಹ್ಮ್ ಹ್ಮ್
ಅಂತಷ್ಟ್ಟ ಬಂತತ
ಕೊಡ್ಸವಾ ಹ್ಮ್ ಹ್ಮಂ ತುಂಬ ನಡ್ತಿದೆ ಒಂದ್ ಮೂರ್ ನಾಕ್ ತಸ್ತನಕಿದ್ದು ಕೈಯವರು ಹಾಕ್ಕ ಸಾವಾರ್ ಸಾವಿರ
ಎಬಲ್ಲ ಆತ ಮಾಡ
ಅಡೆಣ ಷೂ ಮ ನಿಂಗ ಈ ಕೂಡ ಒಳಕಾಯ ನಿಂಗ
ಹ್ಮ ಇವಾಗ ಯಾವಾಗ ನೋಡ ಅಲ್ಲಿ ಕೂಡ ಅಂತ ಹೇಳನಪ್ಪಾ ಾ ಇದು ಕಡ ಮಂತ ಹೇಳಿದೆೆ ಯಾವಾಗೋಗ ಮೊೈಲ್ ಫೋನ್ ಹಾ
ಹ ಕಾಣ
ಷೂ ನೋಡ ಆದ ನೋಡು
ಆ ಕೂಲ್ಲಿ ಯ ಕಡಕೊಂತಾರ ಅಲ್ಲಾಗಲ್ಲಿ
ಆ
ಕೂಲಿಯರು ಕೂಲಿಯರು ಜ ಕಡಕ್ೊಂತಾರ ಕೂಲಿಯಾರ ಕಣ ಒಡತ ಕಣ ಒಡತ ಕಣ ಒಂದೊ ಮರಪ್ಪ ಆಗಲ್ಲ ಆಡು ಮರೆಪ ಹಾಗಲ್ಲ ಹಲೋ
ಹೂ
ಮಳೆ ಪಕ್ಕಂದ
ಆ
ಹೌದವಾ
ಅಣ್ಣ ಇಳಿತೀನಿ ಅಣ್ಣ
ಮತ್ತೆ ನೀ ಹೆಂಗ ಬಂದಲ್ಲಿಿಗೆ ಅಲ್ಲಿೇ ಅಲ್ಲಿ ಇಟ್ಟಿರ್ತಾರ ಬಂದಿರ್ತವ
ಹ
ಚಪ್ಪಿಲ್ ಬಿಚ್ಚಟ್ಟರುಕ್ಕಾ ಹಲೋ ಜ
ಚಪ್ಪಲಿ ಬೇಕಾಗ್ಯವಂತ ನೀವು ಬಾ ಅಂತೇಳಿದೆ ಬಾರ ಬಕಿಲ ತಲ್ಲಿ ನೀ ಕೊಡ್ಸ್ದೇನ ಅಂತಂದು ಅಂದ ಹೂ ಆಮೇಲೆ ಅಂತ ಸುಮ್ನೆಂದೇ ಶೇವಿಂಗ್ ಬಾಕ್ಸ್ ಒಂದು ಗಲ್ಲೆ ಹ ರ್ಚ ಹಾಕತ್ ಚಿಗ್ಗತ ಅಲ್ಲಿಸ ಸೇವಿಂಗ್ ಬ್ಯಾಗ್ಸ್ ತ ಬ್ಯಾ ಅಂತಂದ ಹ ಹ ನಾನಾಕ್ಕಿಬ್ಬರು ಸೇರಿನ್ ಮಾಡ್ಬೇಕಂತ ಸೇವೆಂಗ
ಮಾಡ್ರೆ ನಿಡತಾ
ಕರೆ
ಹೂ ಮಾಡ್
ಯಾವೇನ್ ಟ್ರಿಪ್ಪಿಗೆ ಟ್ರಿಪ್ಿ ಇರ ಕೋತಿವಲ್ಲ ಸುಮ್ನೆ ಯಾಕ್ ಖರ್ಚ್ ಮಾಡೋದು ಜಗ್ಗಿ ಅವರಕ್ಕಾ ರೆಡಿ ಆ ಯಾದಗಿರಿ ವರ್ಷ ಯು ಇ ಮುನ್ನೂರು ಅದಕ್ಕೆ ಬೈ ಹಾಕಂತ ಆಕಿ ಆಕಿದ್ ಅದ್ನ ಇಂದ ಮುನ್ನೂರಾ ಖರ್ಚು ಮಾಡ್ತ ಅದ್ ಹ
ಹ ನನ್ನಂಗ
ಇ ಹ ನಾನ್ ಸಹಾಯಂ ಕೊಡ್ತೀನಿ ಬಯ ತಿನ್ಬಿಟ್ಟ ಎನ್್ಬಿಟ್ಟ ಕೊಟ್ಟ
ಅಲ್ಲೇ ಸೇಮ್ ಈಗ ಮಾಡ್ರ ಮುಂದಕ್ ಬರ್ತ್ ಅಲ್ಪತ
ಹೂ ಹೂ
ಏ ಮಾಡ್ು ಆಮತ್ ಆಗ್ಬ ದಿನ ನೋಡ್ಲಾರ ಹಾ
ಇವಾಗಕ್ಕಂಗ್ ನಕ್ರ್ ನ ನಕ್ ಸರ್ ಬರ್ತ
ಹಾಕಿ ಬಿಡ್ರೋ
ನಾಕಕ್ು ನಾಕಕ್ ನನಾಕಕ್ ಸಾವಿರ ಬರ್ತಾವ
ಹಾ
ಹಾ ಅವು ಅವರ ಅಪ್ಪಂಬಂದದ
ಹಾ
ಎಟಿಎಂ ನಾಮ್ ಬಲಿಹವ
ಹೇಶ
ಹಾ
ೇ ಟೈಮ್ ಅವ್ರ ನಿಮ್ಮ ಮೇಲೆ ಕನ
ಹೂ ಹೂ
ಕ
ಎರಡ್ ಸಾವಿರತಕ್ಕ ಇದು ಎರಡ್ ಸಾವಿರ ನಾಮ್ ಅಪ್ಪ ಇರ್ಲಿ ಅಂದಲ್ಲ ತಕಂದ ಇಷ್ಟ ನನ್ ಕೊಡ ಅಮೌಂಟ್ ನಿನು ನಾ ಎರಡ್ ಸಾವಿರ ತ ಕೊಡ್ತನ
ಹಾ
ನಾಕಕ್ ಸಾವರ ಅವಾ ಇ ಎರ ಸಾವರವಪಐನೂ ರೂಪಾಯ ಕರ್ಸಿ ಅ್ರ ಹದನೂರು ರೂಾಯಿ ನಿಂಗ ಐೂರು ರೂಪಾಯ ಕೊಡೋ ಬರ್
ಹಾ
ಮತ್ತೆ ಐನಾರ್ ಸಾವಿರ ರೂಪಾಯಿ ಅವಾಗತ್ತು ಸಲ್ ತಗೊಂಡಿದ್ದೆ ಅದು ಅವನಿಗೆ ಸಾವರ ರೂಪಾಯಿ ಕೊಡದ ಅದಕ್ಕೆ ಕೊಡು ಎರಡ್ ಸಾವಿರ ಕೊಡ ಅಷ್ಟೇ ಸಾಕುಿ ಇವ ಆಪ್ನಾಗ ಬರ್ತಾವಲ್ಲ ನಂಗೆ ಕೊಡೋದ ಐನೂರು ರೂಪಾಯಿ ಹಿಂಗೆ ಹೇಳನಿ ಆಪ್ೆಲ್ಲ ಇಂಗನ್ ಮಾಡೈತನ ಅಂತೆ ಹ್ಮ ಆಯ್ತ್ು ನೋಡಿ ಇದ್ ಮಾಡ್ರಿ ಸೇಕ್ ಇರ್ತಾರ ಸ್ಕ್ಯಾಮ್ ಮಾಡಿದರ ಹ ಹಂದ್ರೆ ಐ್ತ ಹತಜ ಆಯ್ತು ರ್ು ಮಾಡೋ ಖರ್ಚು ಮಾಡಬೇಡ ಜಾಸ್ತಿ ಅಂತ ಐನೂರು ರೂಪಾಯಿ ಪಾಸ್ ಆಕಿನಿ ಆಯ್
ಹಗಪ್ಪ ಸರಿನಕಾ
ಹ್ಮ ಅಪ್ಪನ ಸಣ್ಣ ಸಂಭವತ್ಲ್ಲ
ಯಾರು
ಅವರ ಅಪ್ಪಾ
ಅಲ್ಲೇ ಕಲ್ಲಿ ತ ಇದ್ರ ನೀವು
ಹ್ಮ್ಫೋಟೋ ತೋರಿಸಲ್ಲ ಮ
ಹಾ ಇದು ಕದ ಇಜ ಕ
ಕ್ಕಿಮ ಬ ಅ ಹ್ಮ
ಮತ್ತೆ ಯಾರ ಚೋಟ್ರ್ವಿ ಅಷ್ಟ
ಏ ಆ ಶ ಬಗಿನ ಕೀದಾಗಿ ಕಟ್ಟಣ ಅಂತ ಹೇಳಿ ನೀ ಎಷ್ಟ ಅಸತಿ ಹೇಳಿ ನಾ ಎಏನ್ ದೊಡ್ಡ ಅನ ನಾನ ಅದ ಅಂದ್ಬ ಬಿಡ್ತಾರ ಅಗ
ಬತ ಮಸ್ತ ವಪ ಮುಂದ ಬತ್ ಆಾಗಣ
ಹ್ಮ್
ಇಷ್ಟೇ ಜಮಾ ಇಡ್ರ ಬಾ ಮುಂದಕ್ ಬರ್ತವ ಅಮ್ಮ ಒಂದ ಎಡ ಸಂದನ
ಯ ಎರಡ್ ಸಲ ಅಯ್ಯ ಟ್ರಿಪ್ಗೆದಾಗಯ ತಗೊಂಡ ಎಲ್ಲಸ ಯಕಡೆ ಈ ಕಡೆ ಬಟ್ಟಿ ಪಿಡಿತಾದಕಡೆ
ಹಬ ಅಲ್ತಕಂದ್ರೆ ಅ ಆ ಒಂದ್ ಹತ್ತು ಸಾವಿರ ಅಷ್ಟೇ
ಆ
ಹಸ ಸಾವಿರ ಆಗುಬುಹು ದ್ಲಾ
ಹ್ಮ ಹ
ತಕ ಮಿಸ್ ಮಾಡ್ಕೋತಿ ಏನೂ ಈಗ
ಆ
ಮಸ ಮಾಡ ಕುಂತೀವಿ
ಹ್ಮ
ಅ ಹೇಳ ಮಾದರ್ ಕುಂದತ್ಳ್ಬೇಕಲ
ಹ್ಮ ನಾಳೆ
ಮತ್ತೆ ಮತ್ತೆ ಹಾಕಿಟ್ಟ ಒಂದು ಗೊತ್ತಲ್ಲ ಅವ್ರಗ
ಹಾ ಸುಮ್ಮನೆ ನ್ ಒಂದ್ ಹೇಳಿದ್ರೆ ಆಯ್ತ ಕೇಳಿ
ಹಂಗೆಕದ ಇದ್ದದೋಳ
ಇದ್ದದು ಹೇಳತೀನಿ ಬಿಡು ಅಂದ್ರೆ ಹಿಂಗೇ ಏನ್ ಕೇಳದಕ್ಕೆ ಏನ ಏನ್ ಮಾಡ ಏನಿಲ್ಲ ಅಂತ ಏ ಸುಮ್ ಫ್ರೆಂಡ್ಸ್ ಕೂಡ ಇದನಿ ಅಂತ ಹೇಳಲ್ಲ ಸಹಿ
ಸರ್ ಸರ್ ತಗೊಲ್ಯ
ಹ್ಮ ಸರಿ ಸರಿ